ಹಲೋ
ಹಾ ಅಲೋ
ಏನ್ ಮಾಡ್ತೇವಿ ವಿ ಸರ್
ಏನಿಲ್ಲ ಸರ್ ಇದು ಊಟ ಮಾಡಕ್ ಹೋಗಿದೆ ಸರ್ ನೀವ ಏನ್ ಮಾಡ್
ಈಗ ತಿಂಡಿ ತಿನ್ ಬಂದವಿ ಸರ್
ಹೌದಾ ಸರ್ ಎಲ್ಲಿತ್ತುೀ ಸರ್ ನಮಗೆಲ್ಲಿ ಬೀದರ್ ಸ ರ್ಬ ನಿಮ್ದ ಯಾವರ್ ಸರ್ ದಾವಣಗೆರೆ ಸರ್ ಏನ್ ಮಾಡ್ತ ಧಾವಣಗೆರಲ್ಲಿ
ನಾವವು ಈಗ ಬೆಂಗ್ಗಳೂರಲ್ಲಿ ಓದ್ತೀವಿ ಸರ್ ಇಂಜಿನಿಯರಿಂಗ್ ಮಾಡ್ತವಿ
ಬೆಂಳೂರಲ್ಲಿ ಹೌದು ಸರ್ ಬೆಂಗ್ಗಳೂರು ಯಾಕಾಗೆ ಸರ್
ಹ್ಮ ಸಮನ್ಳ್ತ ಅಂತ ಹ್ಮಸ
ನಾವು ನಾವವು ಇಲ್ಲೇ ಸರ್ ಬೀದರಲ್ಲೇ ಇರ್ತೇವೆ ಸರ್ ಬೀದರಲ್ಲಿ ಕಾಲೇಜಲ್ಲಿ ಸರ್ ಎಜುಕೇಶನ್ಗೋಸ್ಕರ ಬಂದಿದ್ವಿ ಸರ್ ಸ
ಹಾ ಏನ್ ಮಾಡ್ತಿದ್ರಿ ಏನ್ ಹೋಗ್ತಿದ್ರೆ
ಸರ್ ನಾವವು ಇಲ್ಲಿ ಇಂಜಿನಿಯರಿಂಗ್ ಸರ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ಸರಿಾಗಿ ಮಾಡ್ತಿದವೆ ಸರ್ ಇಲ್ಲಿ
ಕಾಲೇಜ್ ಯ ಸರ್
ಕಾಲೇಜ್ ಸರ್ ಇಲ್ಲಿ ಬಿ ಕೆ ಐಟ ಎನ್ ಕಾಲೇಜ್ ಇ ಸರ್
ಹಾ ಹಾ
ಸರ್ ಡೈಲಿ ಮಾರ್ನಿಂಗ್ ಎದ್ದೇಳದ್ಮೇಲೆ ಸರ್ ಫಸ್ಟ್ ವಾಕಿಂಗ್ ಸರ್ ಮಾರ್ನಿಂಗ್ ಹೋಗೋದು ಸರ್ ಆಮೇಲೆ ಈವ್ನಿಂಗ ಆರ್ ಆರು ಗಂೆ ಮ ವಾಕಿಂಗ್ಗೆ ಹೋಗೋದುಂಗೆ
ಹಾ ಮಳೆ ಈತನ್ನೆ ಸ
ಮಳೆ
ಮಲ ಇತೆನೆ ಸರಲ್ಲ
ಇಲ್ಲಿ ಸರ್ ಮಳೆ ಬರುತ್ತೆ ಸರ್ ಇಲ್ಲಿ ಹಳ್ಳಿ ಬರು ಸರ್ ಮಳೆಗೋಸ್ಕರೇಟಾಯತ ಸರ್ ಎಲ್ಲ ಬೆಳೆ ಬೆಳೆ ಬೆಚ್ಚಿ ಬೆಳಿಬೇಕೆ
ಹಾ ಇ ಬಿದರ ಫುಲ್ ಶಕ ತನೆ.
ಹಾ ಸರ್ ಶಕ್ಕೆ ಸರ್ ಅ ಅದನ್ನು ಸರ್. ಹ ಈಗ ಸರಿ ನೆಕ್ಸ್ಟ್ ಮಂತ್ ಹಿಡಿದ್ರು ಮಳೇನೇ ಬರುತ್ತೆ ಸೊ ಅದಕ್ಕೆ ವೇಟ್ ಇತ್ತು ಅದಕ್ಕೋಸ್ಕರನೆ ವೇಟ್ ಮಾಡ್ತೀವಿ.
ಹಾ ಹಾ.
ನಿಮ್ ನಿಮ್ ಕಡೆ ಸರ್ ಮಳೆ ಅದನ್ನ ನೆನೆದ ಸರ್.
ನಮ ದಾವಣಗೆರೆ ಕಡೆಏನು ನಿನ್ನೆ ಮಳೆ ಆಯ್ತಂತೆ ಫುಲ್ಲು. ಇಲ್ ಬೆಂಗ್ಳೂರೆಲ್ಲ ಹಗೆ ಸ್ವಲ್ಪ ಸ್ವಲ್ಪ ಆಗಿತ್ತು.
ಹೌದಾ . ಸರ್ ಬೆಳೆ ಇರೋದ ಹೆಂಗ ಆಯ್ತಿ ಸರ್ ನಿಮ್ ದಾವಣಗೆರೆ ಕಡೆ.
ಆ ನಮ್ಮ ಎಲ್ಲಾ ಕಡೆ ದಾವಣಗೆರೆ ಶಿವಮೊಗ್ಗ ಕಡೆ ಸೈಡೆ ಎಲ್ಲಾ ಬಾಳ ಅಡಿಕೆ ಬೆಳಸ್ತಾರ.
ಹಾ ಸರ್ ಹೌದ ಸರ್ ನಮ್ ಕಡೆ ಎಲ್ಲ ಸರ್ ಕಡ್ಲೆ ತೊಗರೆ.
ಹ್ಮ ಹ ನೀವೇನ್ ಹಾಕ್ತಿರಿ ಸರ್. ನೀವೇನ್ ಬೆಳೆಸ್ತೀರಾ.
ನಾವು ಇದೆ ಸರ್ ತೊಗರೆ ಕಡ್ಡೆ ಮತ್ತೆ ಸರ್ ಕಬ್ಬು. ಅದ ಈಗ ಅದೇ ಬೆಳಸತಿವಿ ಕರ . ತೊಗರಿ ನೆ ಬೆಳೆದು ಸರ್ ನಮ್ ಅಲ್ಲಿ.
ಹ್ಮ ಹಾ. ಬನ್ನಿ ಬೆಂಗಳೂರು ಕಡೆ ಎಂದಾರ.
ಹ ಸರ್ ಇಲ್ಲಿ ಸರ್ ನಾವು ಕ್ಯಾಂಪ್ಸ್ ಮಾಡ್ತೇವೆ ಸರ್ ಮಂತ್ಲಿ ಮಂತ್ಲಿ ಒಂದೊಂದ. ಕ್ಯಾಂಪ್ಸ್ ಮಾಡ್ತಾವ ಸರ್ ಸೋಲಾರ್ ಕ್ಯಾಂಪ್ಸ್ ಸರ್ ಸೋಲಾರ್ ದಿಂದ ಸರ್ ಇಲ್ಲಿ ಎಲೆಕ್ಟ್ರಿಸಿಟಿಿಂದ ಫೈ್ ಜಿ ನೆಟ್ವರ್ಕ್. ಹಕ್ಕಿ ಪ್ರಾಣಿಗಳಿಗೆ ಬಕ್ಕ ಕಷ್ಟ ಆಗ್ತಿದೆ ಸರ್ ಸೊ ಅದಕ್ಕೆ ಸಮ್ಮರ್. ಕ್ಯಾಂಪ್ಸ್ ಸರ್ ಕ್ಯಾಂಪ್ಸ್ ಅಲ್ಲಿ ಸೋಲಾರ್ ಕ್ಯಾಂಪ್ಸ್ ದಿಂದ ಸರ್ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡದ ಸರ್. ಕ್ಯಾಂಪ್ಸ್ ಮಾಡ್ತಿರ ಸರ್ ಬಂದ್ ಸರ್ ಬೇರೆ ಬೇರೆ ಕಂಟ್ರೀಸ್ ಬೇರೆ ಬೇರೆ ಸಿಟೀಸ್ ಅಲ್ಲಿ ಹೋಗ. ಗಿ ಕ್ಯಾಂಪ್ಸ್ ಅದ ಮಾಡಿ ಬರ್ತವಿ ಸರ್ ಒಂದೊಂದ್ ಮಂತ್ಗೆ ಸ ಬೆಂಗಗಳೂರ್ ನು ಬಂದಿದ್ದೇವ ಸರ್.
ಹ ಅದ ಕ್ಯಾಂಪ್.
ಸರ್ ಕ್ಯಾಂಪ್ ಅಲ್ಲಿ ಸರ್ ಸೋಲಾರ್ ಸ ಸೋಲಾರ್ ಪ್ಲಾಂಟ್ಸ್ ಹಚ ಸರ್ ಸೋಲಾರ್ . ಎಲೆಕ್ಟ್ರಿಸಿಟಿ ಜನರೇಟ್ ಮಾಡದು ಕೆಲ್ಸ ಸರ್ ನಮ್ದು ಹ. ಅದರಿಂದ ಸರ್ ಇವು ಪೊಲ್ಯೂಷನ್ ಎಲ್ಲಾ ಕಮ್ಮ್ ಆಗ್ಬೋದು ಸರ್ ಈಗ. ಇದು ಬೈಕ್ಸ್ ನೋಡ್ರ ಸರ್ ಪೆಟ್ರೋಲ್ ಡೀಸೆಲ್ಿಂದ ಪೊಲ್ಯೂಷನ್ ಬಹಳ ಆಗ್ತದೆ ಸರ್.
ಹಾ ಹಾ.
ಸರ್ ಅದನ್ನ ಓವರ್ಕಮ್ ಮಾಡಕ್ ಕಡಿಂದ ಸರ್ ಹಾ.
ಸೋಲಾರ್ಂದನೇ ಎಲ್ಲ ಮಾಡ್ಬೋದು ಸರ್ ಅದೇ ಅದಕ್ಕೆ ಹೆಚ್ಚ ಜನ್ರೇಟ್ ಮಾಡತಿವಿ ಸರ್ ಕಡಿಮೆ ಮಾಡುವ ಯಾ ಯಾವ ಕಾಲೇಜ್ ಅಂದೇ ಸರ್ ನೀವು.
ಹ್ಮ್ಮ್ ಹ್ಮ್ ಸರ್ ಎಂ ವಿ ಅಂತ.
ಹೌದಾ ಸರ್ ಬರ್ತೀವಿ ಸರ್ ಅಲ್ಲಿ ಒಂದು ಕ್ಯಾಂಪ್ ಹಾಕ್ಸಿವಿ ಸರ್.
ಹಾ ಬನ್ನ ಬನೀ.
ಹೋತ್ಸರೀ ಯಾವ ಕೋರ್ಸ್ ಮಾಡ್ತಿದ್ರ ಅಲ್ಲಿ.
ನಾವು ಈಸಿ ಎಂ ಅಂತ.
ಹೌದಾ ಸರ್ ಈಸ ಏನಕ್ಕೆ ತಗೊಂಡರಿ ಸರ್.
ಹಿಂಗ ಇಂಟ್ರೆಸ್ಟ್ ಇತ್ತು ಅಂತ ತಕೊಳನ ಮುಂದೆ ಬಹಳ ಸ್ಕೋಪ್ ಐತ. ತೆ ಅದಕ್ಕೆ.
ಹೌದು.
ಸೆಮಿಕಂಡಕ್ಟರ್ಸ್ ಸು ಚಿಪ್ಸ್ ಸು.
ಹಾ ಅದ್ರಲ್ಲಿ ಸರ್ ನೇಚರ್ ಬಗ್ಗೆ ಏನ್ ರ ಸರ್ ನೇಚರಿಂಗ.
ನಚರ್ ಬಗ್ಗೆ ಇಂಟ್ರೆಸ್ಟ್ ಐತೆ ನೋಡ್ಬೇಕು ನಾ ಮಾಡ್ಬೇಕು.
ಹೌದಾ ಸರ್ ನೇಚರ್ ಗಿ ಉಳಿಸಬೇಕ ಸರ್ ಸಂಡೇ ಮತ್ತೆ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಕಲ್ ಆಗಿ. ಹೌದ ಬೆಳೆಸಬೇಕ ಸರ್ ಎಲೆಕ್ಟ್ರಿಕಲ್ ಮ ಸರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂದ್ರ ಮತ. ನೀವು ಬಿ ಸರ್ ಅದೇ ಆ ತರನೇ ಆಗ್ತಿೀರಿ ಸರ್ ಫೈ್ ಜಿ ನೆಟ್ವರ್ಕ್ಸ್ ತರಾನೇ ಸಿಕ್ಸ್ ಜಿ.
ಹ ಹ
ಸೋಲಾರ್ ಸರ್ ಎಲೆಕ್ಟ್ರಿಕಲ್ ಅಲ್ಲೇ ಸೋಲಾರ್ ನ್. ಜನ್ರೇಟ್ ಮಾಡ್ಬೋದ್ ಸ್.
ಹಾ ನೋಣ ಇನ್ನು ನಮ್ದೇನ ಸ್ಟಾರ್ಟ್ ಆಗಿಲ್ಲ.
ಬ್ಯಾ
ತ ಗಿಡ ಬೆಳಸ್ತಾರೆ ನೀವು.
ಗಲ್ಲಿ ಸಾರ್.
ಗಿಡ ಗಿಡ ಮನೆ ಮುಂದೆಲ್ಲಾ ಗಿಡ ಬೆಳಸ್ತು.
ಹಾ ಸರ್ ನಿಮ್ ಕಾಲೇಜ್ ಅಲ್ಲಿ ಸರ್ ಕಾಲೇಜ್ ಎಷ್ಟು ಎಕ್ರ್ ಅದ ಎಷ್ಟ ಎಕರ್ ಕಾಲೇಜ್
ನೂರ ಹತ್ತ ಎಕ್ರೆ ಅಂತರೆ. ಆದ್ರು ಫುಲ್ ಗಿಡ ಎಲ್ಲಾ ಇಟ್ಟಿದರೆ.
ಹೌದಾ ಸರ್ ಮತ್ ನೀವು ಸಾಯಂಕಾಲ ಹೋಗ್ತಿ
ಹಾ ಇಲ್ಲೇ ಎಲ್ಲಾರ ಅಡ್ಡಾಡ್ ಬರ್ತೀವಿ ಸಾಯಂಕಾಲ.
ಹೌದಾ ಸರ್ ಹೆಂಗ್ ಅನಿಸ್ತಿದೆ ಸರ್ ನಾ ಹೊರಾಗ್ ಹೋಗಿದ್ರಿ.
ಚೆನ್ನಾಗ್ ಅನ್ನಿಸ್ತಿತು ಚೆನ್ನಾಗ್ ಅನ್ನಿಸ್ತಿತು ಫುಲ್ ಗಿಡ ಮರ. ಮನಶಾಂತಿ ಸಿಗ್ತಿತ್ತು, ಅಲ್ಲೇ ದೇವಸ್ಥಾನ ಇತ್ತು ಅಂದು ಅಲ್ ಹೋಗುವ. ಕೊಡ್ತೀವಿ ಗಣ್ಪತಿ ದೇವಸ್ಥಾನ.
ಹೌದ ಅಜ. ಮತ್ ಸರ್ ಎಲ್ರು ಆಟ ಆಡಕ್ಕೆ ಸರ್ ಫ್ರೆಶ್ ಏರ್ ಅಲಿ ಸರ್.
ಆಟಡಕ್ ಎರಡ್ ಗ್ರೌಂಡ್ ಇದಾವ್ ಸರ್ ಕ್ರಿಕೆಟ್ ಆಡ್ತೀವ್ ನಾವು. ಆರ ಮಸ್ತಕ್ ಹಾ ಆಡ್ತಿವ್ ಸರ್ರ.
ಎಷ್ಟ್ ಗಂಟೆಗೆ ಸರ್ ಆಡೋದು.
ನ್ ಏನೊ ಕಾಲ್ ಮಾಡಿದ ಸರ್ ಆಗ್ಲೇ ಬೌವೆ ನಾಸ ನಾನ್ ನೋಡಣ ಅಂದೆ ಸರ್ ನೋಡ್ಬೇಕು.
ಏನ್ ನೋಡೋಣ ಸರ್ ಕ್ರಿಕೆಟ್ ಆಡ ಕರದ್ರೆ ಹೋಗ್ಬೇಕು ಸರ್ ಪ್ರೇಶ್ ಹೆರ್ ಇರುತ್ತೆ ಸರ್.
ಹಾ ಅದು ಹೌದು ಸರ್.
ಅವರ್ನು ವೇಟ್ ಮಾಡ್ಕತ ನಿನ್ಸರ್ಬೋದು ಸರ್ ಕಿಕೇಟ್ ಅಡಕ್ಕೆ.
ಹಾ ಹಾ
ಸರ್ ಹೋಗ್ಬೇಕು ಸರ್ ಹೋಗ್ರಿ ಸರ್ ಕ್ರಿಕೆಟ್ ಆಡಕೇ. ಸರ್ ನಾವುನು ಆಡ್ತಿವ್ ಸ್ವಲ್ಪ ಎಂಜಾಯ್ ಮಾಡಕ್ಕೆ ಬರ್ತೇ ಸರ್ ನಾನು ಕ್ರಿಕೆಟ್ ಆಡಕೇ ಬಂದಿದ್ ಸರ್.
ಹೌದು ಸರ್ ಬರ್ದಿನಿ ಸರ್ ಇಲ್ಲೇ ಬೆಂಗಳೂರಿಗೆ.
ಸರ್ ಬೆಂಗ್ಗಳೂರಿಗೆ ಏನ್ ಆಗಲ್ಲ ಸ. ಸ್ವಲ್ಪ ಸ ಸರ್ ಸಮ್ಮರ್ ಕ್ಯಾಂಪ್ಸ್ಗೆ ಬರ್ತೇವೆ ಸರ್ ಸೋಲಾರ್ ಕ್ಯಾಂಪ್ಸ್ ಇರ್ತ್ತಾರ ಸರ್ ಆವತ್ತ ಬರ್ಬೇಕು. ಅವತ್ ಬಂದಿದ್ರೆ ಕಂಪ ಸ
ಹಾ ಆಯ್ತು ಸ.
ಸ ಸರ್ ಸ್ವಲ್ಪ ಸ್ವಲ್ಪಟ್ ಆಲ್ಮೆಂಟ್ ಕಡೆ ಸ್ವಲ್ಪ ಸ್ವಲ್ಪ ಯಾನ್ ಬಿಡ್ರಿ ಸ. ಸರ್ ಸ್ವಲ್ಪ ಆ ಕಡೆ ಈ ಕಡೆ ಇಂದ ಯಾದ ಗಿಡದ್ ಮೆಲ್ ಬಗ್ಗೆ ಒಳ್ಳೇದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುತ್ತ ಸರ್.
ತೇನೇ ಎನು.
ಗಿಡ ಮರಗಳ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಸರ್ ಎಲ್ಲ ಜನಗೆಲ್ ಜನಾಗ್ ಗೊತ್ತಿರಲ್ಲ ಅಷ್ಟರ್ ನೀವ್ ಹೇಳ್ಬೇಕು ಸರ್.
ನಾವು ಅಂತವೆಲ್ಲಾ ಮಾಡ್ತಿದ್ದೀವಿ. ಸಣ್ಣ ಇದ್ದಾಗೆಲ್ಲ ಕ್ಯಾಂಪ್ ಎಲ್ಲಾ ಮಾಡ್ತಿದ್ವಿ ಮನೆ ಮನೆಗ್ ಹೋಗ್ ಗಿಡ ಕೊಟ್ಟಿದ್ವಿ.
ಹೌದ ಸರ್.
ಜನ ಹಾಕಿದಾರ ಅದನ್ನ ದಾವಣಗೆರೆಯಲ್ಲಿ.
ಮ
ಇಲ್ಲ ಇಲ್ಲ ಎಲೆಕ್ಟ್ರಿಕ್ ಯೂಸ್ ಮಾಡ್ತಿವಿ ಈಗ.
ಹೌದಾ ಸರ್ ಎ ಸರ್ ಎಲ್ಲರ್ ಕಡೆ ಎಲ್ಲಾರಿಗೂ ಇದೆ ತರ ಹೇಳಿ ಸರ್ ಎಲ್ಲಾ. ಲ ಲಾಟಿಕೆ ಯುಸ್ ಮಾಡ್ಬೇಕ್ ಸರ್.
ಹ್ಮ್ ಅದೇ ಎಲೆಕ್ಟ್ರಿಕಲ್ಲಿ ಲಾಕ್ ಸಿಸ್ಟಮ್ ಐತೆ ಸರ್ ಅದೊಂದು ಪ್ರಾಬ್ಲಮ್.
ಹೌದಾ ಎನ್ ಸರ್ ಮತ್ ಮತ್ತ್ ಸರ್ ಇದು. ಪೆಟ್ರೋಲ್ ಡೀಸಲ್ ಇದು ಮಾಡಿ ಪೊಲ್ಯೂಷನ್ ಜಾಸ್ತಿ ಸರ್ ಅದರಿಂದ. ಗಿಡ ಮರಗಳು ಕಟ್ ಮಾಡ್ತಾರೆ ಪ್ರಾಬ್ಲಮ್ ಆಗ ಸರ್. ಸರ್ ಊಟ ಸರ್.
ಊಟ ಆಯ್ತು ಸರ್. ಊಟ ಅಲ್ಲ ಸರ್ ತಿಂಡಿ ಆಯ್ತ ಸರ್.
ತಿಂಡಿ ಐದು ಸಾವಿರ ಏನ್ ತಿಂಡಿ ಮಾಡಿದ ಸರ್.
ತಿಂಡಿ ಪುಳಿಯೋಗರೆ ಸರ್.
ಚೆನ್ನಾಗಿರುತ್ತೆ ಸರ್ ನಮ್ಮ ಕಡೆ ಊಟ
ಓಕೆ ಓಕೆ ಸರ್ ತಿಂಡಿ ಚೆನ್ನಾಗಿರಲ್ಲ ಸರ್ ಊಟ ಚೆನ್ನಗಿರುತ್ತೇ
ಸ್ವಲ್ಪ ಒಳ್ಳೆ ಸರ್ ಸರ್ ನಮ್ ತಿಂಡಿ ಆಗೇನ್ ಸರ್ ನಾವ್ ಸ್ರ್ಟಿಗ್ಲ್ ಸರ್ ಹೋಗ ಹತ್ತು ಹತ್ತು ಹತ್ತುವರಿಗೇ ಹಂಗ ಮಾಡೋದು ಸರ್ ಒಟಿಗೇ
ಹಾ- ಹೌದಾ ಸರ್ ತಿಂಡಿ ತಿನ್ಬೇಕು ಸರ್ ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ತಿನ್ಬೇಕ್ ಸರ್
ಬೆಳಗ್ಗೆ ಹೇಳದು ಆಗಲ್ಲ ಸರ್ ನಮ್ಗೆ ಎದಿನೇಲೆ ತಿಂಡಿ ತಿನ್ಪೋದು ಸರ್ ನಾವು
ಹೇಳ್ಬೇಕು ಸರ್ ಬೆಳಗ್ಗೆ ಇದತ್ರನೆ ಕೆಲ್ಸ ಆಗೋದು ಬೆಳಗ್ಗೆ ಎದ್ದು ಐದ್ ಗಂಟೆಗೆ ಎದ್ದು ಆಾಮ್ ವಾಕಿಂಗ್ ಹೋಗ್ಬೇಕು ನಿಮ್ ಫ್ರೆಂಡ್ಸ್ ಜೊತೆ ಯೋಗ ಮಾಡ್ಬೇಕು ಎಕ್ಸಸೈಸ್ ಮಾಡ್ಬೇಕು.
ಟ್ರೈ -ಮಾಡ್ತೀವಿ ಸರ್ ಹೇಳಲ್ಲಾಗಗಲ್ಲ ಸರ್ ಯಾವಾಗ ಎದ್ದು ಯಾವತ್ತು ದಿನ ತಿಂಬತ್ತ
ಒಂವರೆಗೆಳ್ತೀವಿ
ಹೌದಾ ಸರ್ ಎತಿ ಸರ್ ಏನ್ ಮಾಡ್ತೇವಿ ಸರ್ ಐದ್ ಬಾರಿಗೆ
ಐದುವರೆಗೆದ್ದು ಹಾಕಿಂಗ್ ಹೋಗ್ತಿವಿ ಫ್ರೆಂಡ್ಸ್ ಜೊತೆ ಕ್ರಿಕೇಟಟ್ ಆಡ್ತಿವಿ ಹಾ- ಬಿಡ್ತಾರೆ ಸರ್ ಯೋಗ ಮಾಡ ತವಿ ಎಕ್ಸಸೈಜ ಮಾಡ್ತೀವಿ‌. ಹನುಮ ಬಕ್ಸರ್ ದಿನಾನ
ಅಷ್ಟು ಕೆಲ್ಸ ಮಾಡ್ತರಿ ಸರ್ ಹಂಗಗೆ ಆಗಿದ್ರೆ ಸರ್ ನಿಂತು. ವೇಟ್ ಒಂದು ಸಿಕ್ಸ್ಿಸೆವೆಂಟಿ ಕೆಜಿ ತ ವೇಟ್ ಇದ ಸರ್
ಏ -ನಾವ ನಾವವು ಹಂಗ್ ಎಕ್ಸಸೈಸ್ ಅಂದ್ರೆ ಹಂಗಲ್ಲ ಸರ್ ನಾವ್ ಇನ್ನ ಹಂಗ್ ಮಾಡಲ್ಲ ಸರ್. ಜಸ್ಟ್ ನಂಗೆ ರೆಗ್ಯುಲರ್ ಸುಮ್ಮ್ನೆ ಮಾಡ್ಬೇಕು ಅಂತ ಮಾಡ್ತೀವಿ ಸರ್.
ಸುಮ್ನೆ ಮಾಡ್ರನ ಸ್ವಲ್ಪಾಡಿ ಇರುತ್ತೆ ಸರ್ ಹೆಂಗ
ಹಾ- ಎಕ್ಸಸೈಸ್ ತಿನ್ನಲ್ಲದ ಸರ್ ನಾವು ನಮಿಕೆ ಹೊರಗನ್ ಕುುರುಕಳ -ಬ- ತಿನ್ನಕ ಇಷ್ಟ ಸರ್ ಇಲ್ಲಿ ಮನೆ ಊಟ ಇಷ್ಟ ಆಗಲ್ಲ ಸರ್. ಹಂಗಾಗಿ ನಾವ -ಹಾ
ಇಷ್ಟು ತಿಂದ ಮೇಲೆ ಸರ್ ಇಷ್ಟು ಬಾಡಿ ಎಕ್ಸರ್ಸೈಸ್ ಮಾಡಿದ ಸ್ವಲ್ಪ ಬಾಡಿ ಬರ್ಲೇಬೇಕು ಸರ್ ನಿಮ್ ಬಾಡಿ ಒಂದ. ನೆಕ್ಸ್ಟ್ ಟೈಮ್ ಎ ತಿನ್ನಾಗ್ಲು
ಈಗಿಂದ ತಿನ್ನಕ್ಕೆ ತಿನ್ನ ತಿನ್ಬೇಕಕ್ ಸರ್ ಇಷ್ಟೆಲ್ಲ ಮಾಡಿ ತಿನ್ಲಿಲ್ಲ ಅಂದ್ರೆ. ಉಪಯೋಗನೇ ಇಲ್ಲಲ್ಲ ಸರ್ ನಾ್ ನೀಟಾಗಿ ತಿನ್ನಲ್ಲ ಹ್ಮ
ಈಗ ನಾವು ಸರ್ ನೋಡಿ ಗಿಡ ಇಲ್ಲಿಲ್ ಗ್ರೌಂಡ್ ಅಲ್ಲೇ ಇದೇ ಸರ್ ಗ್ರೌಂಡ್ ಅಲ್ಲೇ ಆಡ
ಏ -ಸರ್
ಫ್ರೆಂಡ್ಸಗೂ ಕರೆದ ಸರ್ ಸ್ವಲ್ಪ ಜನ ಮಲಗಿದ್ದಾರೆ ಸರ್ ಹೇಳೋದೆಲ್ಲ ಸ್ವಲ್ಪ ಸ್ವಲ್ಪ ಜನ ಸರ್ ಹೇಳ್ತಿದನಿ ಎಂ ಬರ್ರಿ ಅಂದನ ಕೇತ ಇಲ್ಲ ಸ
ಹೌದಾ ಸರ್
ಮಕ್ಸರ್
ಮತ್ತದ
ಏನಿಲ್ಲ ಸರ್ ಮತ್ತೆ ಇಲ್ಲೇ ಬಂದ ಸರ್ ನೀಡಕ್ಕೆ. ಡ್ತೀವಿ ಸಲ್ ನೇಚರ್ ಅಲ್ಲೇ ಆಡೋದು ನೇಚರ್ ಅಲ್ಲೇ ಸಲ್ ಕುಂತೀವಿ ಆ- ಕಡೆ ಕಡೆ ಸ್ವಲ್ಪ ನೋಡ್ಕೊಂಡೆ ಹೋಗ್ತದೆ ಸರ್
ಹೌದ ಸ
ನೀವೇ ಸರ್ ನೀವ್ ಹೋಗಲ್ ಸರ್ ವೀಟಡಕ್ಕೆ
ನೋಡ್ಬೇಕಕ್ ಸರ್ ಆದ್ರೆ ಹೋಗ್ಬೇಕಕ್ ಸರ್
ಹ
ಆಯ್ತು ತಗೊಳ್ಳಿ ಸರ್ ಮತ್ತೆ ಅವಾವಾಗ್ರ ಸಿಗಾನ ಬಾಯ್
ಹಾ ಸರಿ ಸರ್ ಬರ್ತೀವಿ ಸರ್ ಅದ ಸಂಂಬರ್ಕ್ಕೆ ಅಂತಿ ಸರಿ ಸರಿ ಸರಿ ಸರ್ ಬಾಯ್ ಸರ್ ಥ್ಯಾಂಕ್ ಯು ಸರ್
ಹಾ ಹಾ ಹ